ನಮಸ್ತಾರ . ಕಾಫಿ ಆಯ್ತು ಮೇಡಮ್ ನಿಮ್ದ್ ಆಯ್ತ್ತ್ರಾ?
ಹಾ.
ನಿಮ್ದ ಆಯ್ತ ಮೇಡಮ್.
ನಮ್ಡ ಕಾಫಿ ಆಯ್ತೀರಿ ನಿಮ್ದು?
ನಮ್ದು ಆಯ್ತು ಏನ್ ಮಾಡ್ತಿದೀರಾ ಮೇಡಮ್ ವರ್ಕು.
ಸಾಂಬಾರ್ ಮಾಡೋಣ ಅಂತ ಕೂತಿದ್ದೆ ಮೇಡಂ.
ಸಾಂಬಾರ್ ಏನ್ ಸಾಂಬಾರು ಮೇಡಮ್.
ಸಾಂಬಾರು.
ಹೌದಾ ಬೆಂಡೆ ಸಾರು ಅಂದ್ರೆ ಬೆಂಡೆಕಾಯಿ ಅದನ್ನ ಇದನ್ ತಾನೆ ಫ್ರೈ ತಾನೆ ಮಾಡೋದು ಬೆಂಡೆಕಾಯಿ.
ಹಲೋ ಹೇಳಿ ಮೇಡಮ್.
ಒಂದ ಚೂ ಆಲಿ ಮೊಟ್ಟ ಕೊಡಿ.
ಅಯ್ಯೋ ಇಷ್ಟೊಂದ ಜೋರಾಗಿ ಇಟ್ಟಿದೀನ್ ಕೇಳಲ್ವಾ.
ಹ್ಮ್ ಮತ್ತೆ ಚೆನ್ನಾಗಿದ್ದೀರ
ಏನ್ ಎಲ್ಲಿಗ್ ಹೋಗಿದ್ರಿ ಎಷ್ಟುದಿನ ಫೋನ್ ಇಲ್ಲ ಮೆಸೇಜ್ ಇಲ್ಲ
ಅಯ್ಯೋ ನಾನಂತೂ ತುಂಬಾ ಮಿಸ್ ಮಾಡ್ ಕಣ್ರಿ ಮೇಡಮ್ ಅವ್ರ ಮಾಡೋಣ ಮಾಡಣ ಮಾಡೋಣ ಬರೀ ಇದೆ ಆಗೋಯ್ತು
ಹ್ಮ್ ನಾವು ಯಾವ್ದ್ಯದಾವ ಇದ್ರಲ್ಲ ಇದ್ವಿ ಸುಮ್ನ
ನಮ್ಮ ಅಮ್ಮನಿಗೆ ಹುಷಾರ್ ಇರ್ಲಿಲ್ಲ ಕಾಲು ನೋವು ಹೊಡಾಡೋಕೆ ಹೇಳಿದ್ರ
ಹಾ ಹಾಸ್ಪಿಟಲ್ ಕರ್ಕೊಂಡ ಹೋಗ್ ಬಂದ್ರಾ ಸಾಂಬಾರ್ ಆಯ್ತಾ
ಸಾಂಬಾರ್ ಅದೇ ಮಿಕ್ಸ್ ಗೆ
ಹ್ಮ್ ಅದೇ
ನಿಮ್ಮ ಮನೆಗೆ ಏನ್ ಅಡ್ಗೆ
ನಾನೀಗ ಮೂಲಂಗಿ ಬೇಳೆ ಸಾರು ಮಾಡ್ತೀನಿ
ಏ ಬೇಳೆಸಾರು ಹ ಸರಿ ಸಾಕು ತೇಗಿ
ಮೂಲಂಗಿ ಮೂಲಂಗಿ ಸಾರು ಹ್ಮ್.
ಮಕ್ಕಳು ಈಗ ಟ್ಯೂಷನ್ಗ್ ಹೋಗಿದಾರ ಮೇಡಮ್ ಬರ್ತಾರೆ.
ಹ್ಮ್. ಮತ್ತೆ.
ಹೇಳ್ಬೇಕು ನೀವ್ ಹೇಳಿದ್ರೆ ಕೇಳ್ತೀವಿ.
ನನ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಮೇಡಮ್.
ಹಾ ಅ ಮಿಕ್ಸಿ ಹಚ್ಚುದ್ನಲ್ಲ ಈಗ ಹೋಗ್ತೀನೊಳಗ ನಿಮಗ್ ಕೇಳ್ಸಲ್ಲ ಅಂತ ಹೇಳ್ಬಿಟ್ಟು ಹೊರಕ್ ಹೋದೆ ನಾನು.
ಹೌದಾ ತುಂಬಾ ಒಳ್ಳೆ ಕೆಲ್ಸ ಮಾಡಿದ್ರಿ ಬಿಡಿ.
ಹ್ಮ್ ಒಬ್ರಾದ್ಮೇಲೆ ಇನ ಒಬ್ರು ನಮ್ಮಿಂದ.
ಹೌದು.
ಹ್ಮ್.
ಮತ್ತೆ ಮೇಡಮ್ ಮುಗಿದ್ವಾ ನಿಮ್ದಲ್ಲಾ ಟಾಸ್ಕ್ ಇದ್ರಲ್ಲಿ.
ಇಲ್ಲ ಮೇಡಮ್ ಇನ್ನುೂ ಇದಾವ ಮೇಡಮ್ ನನ್ ಮಾಡಕೆ ಆಗಿಲ್ಲ ಅದೇ ಬೇಜಾರು.
ನಮ್ದು ಅಷ್ಟೇ ಮಡಮ್ ಈಗ್ ಮಾಡ್ಬೇಕು
ಸುನೀತಾ ಮೇಡಮ್ ಸಿಕ್ಕಿದ್ರು ಅಲಾಮ ಸುನೀತಾನೂ ಅವ್ರ ಹೆಸರೇನು. ಮನಸ್ಸು ಅಂತ ಹಾಕೊಂಡಿದಾರೆ ಅವರುನು ಅವ್ರಗ್. ಫೋನ್ ಮಾಡಿ ಬನ್ನಿ ಅಪ್ ಗೆ ಅಂದ್ರು ಅದಕ್ಕೆ ಇಲ್ಲಿ. ಎಲ್ಲ ನಾನ್ ಮಾಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಕಟ್ ಮಾಡಿದ್ರು
ಹೌದ
ಹ.
ಹ್ಮ್
ಅಷ್ಟೊತ್ತೇ ನಿಮಗ್ ಮಾಡ್ಯರೋ ಅಂತ ನಿಮಗ್ ಬೇಗಲ್ಲ ಈಗ ಹಾಕಂಡ್ ನಾನ್ ಮಾಡ್ದೆ.
ಅಯ್ಯೋ ಇಲ್ಲಿ ತಕಳಿ ಮೇಡಮ್ ಎಲ್ಲಾರೂ ಮಾಡೋದೆ ಅಲ್ವಾ ಅಲ್ಲ ಎಲ್ಲರೂ ಮಾತಾಡದು ಅಲ್ವಾ ಅಡ್ಜಸ್ಟ್ ಮಾಡ್ಕೊಂಡ್ ಮಾತಾಡಿದ್ರೆ ಆಯ್ತು. ನಾವಾದ್ರೆ ಇನ್ನೊಬ್ಬ್ರಾದ್ರೆ ಬೇರೆವರು ಆದ್ರೆ ಏನು ಅಲ್ವಾ
ಹೌದು ನನ್ ಕೇಳ್ದ ಅವನ್ನ ಸುನೀತಾ ಅವ್ರನ್ನ.
ಹ್ಮ್.
ಮೇಡಮ್ ಅವರಿಗೆ ಫೋನ್ ಹೋಗ್ತಿಲ್ಲಾ ಟಾಸ್ಕ್ ಕಂಪ್ಲೀಟ್ ಆಗಿದೆ ಅವ್ರದು ಅಂತ ಅಂದ್ಲು. ಟಾಸ್ಕ್ ಕಂಪ್ಲೀಟ್ ಆಗಿದೆ ಅವ್ರದುು ಫೋನ್ ಹೋಗಲ್ಲ ಅವ್ರಿಗೆ ಅಂದ್ಲು
ನಮೀಗ.
ಹೌದು ಅವಾಗ ಹೋಗ್ತಿರ್ಲಿಲ್ಲ ನಿಮಗೆ. ನೆಟ್ವರ್ಕ್ ಬಿಸಿ ತೋರಿಸ್ತಾ ಇಟ್ಟ ಅವಳದ್ರಲ್ಲೂ ನಂದ್ರಲ್ಲೂ.
ಹ್ಮ್.
ಹ್ಮ್ ಮತ್ತ ಮಕ್ಕಳು ಟುಶನ್ ಗೆ ಹೋದ್ರ.
ಹಾ ಇಲ್ಲ ಮೇಡಮ್ ಟ್ಯೂಷನ್ಗ ಹಾಕಿಲ್ಲ ಅ್ರೆ ನಾ್ ಒಂದಚೂ ಮನೆ ಖಾಲಿ ಮಾಡ್ಬೇಕು ಕಿತ್ತುಹಂಗಾಗಿ. ಹವಿ ಸರ್ಕಲ್ ಅ ಹಂಗ ಅ ಕಡೆ ಟೌನ್ ಸಿಟಿ. ಈ ಕಡೆ ಹೋಗ್ಬಿಟ್ರೆ ಅಲ್ಲ ಹ ಆಕ್ಬಿಡಣ ಆ ಹತ್ರ ಆಗತ್ ಮಕ್ಳಿಗೆ ಅಂತ ನನ್ ಕಳ್ಸಿಲ್ಲ ಇಲ್ಲಿ. ರೆಗ್ಯುಲರ್ ಆಗಿ ಹೋಗರ್ ಈಗ ಎರಡು ವರ್ಷದಿಂದ ಇದಲೇ ನಮ್ ಮನಾರ್ ತಂಗಿನೇ ಮಾಡರು.
ಹಾ ಹಾ ಹಾ.
ಕ್ಲಾಸ್ ಅಲ್ವಾ ಅವ್ರಿಗೆ ಗೊತ್ತಾಗಲ್ಲ ಮಾಡಲ್ಲ ಮಕ್ಕಳ. ಅದಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಹಾಕಣ ಅಂತ ಬೈಟ್ ಮಾಡ್ತೀನಿ
ಹಾ ಹಾ ಅವ್ರ ಏನನ್ ಕೊಂತರೋ ನಿಮ್ದಗೆ
ಅಯ ಅದ್ರಲ್ಲೇ ನನ್ ಕಂತಾರೆ ಅಯ್ಯ ರಜೆ ಕೇಶನ್ ನ ಮಕ್ಳಿಗೆ ಟ್ಯೂಷನ್ ಸರಿ ಬ ಬಿಳ್ಬೇಕುಮ್ನೆ ಅವ್ರೇನ್ಕಂತ್ರ ಇವ್ರ ೇನ್ಕಂತ ಅಂತಕ್ನ್ ಹಾಕಿದ್ರೆ
ಹ್ಮ ಮಕ್ಳು ನ ಭವಿಷ್ಯ ಹಾಳ ಮಾಡಕ್ಗತ್ತ ದು ಬಿಡಿ ಅದು ಕರೆಕ್ಟೇ ಮತ್ತೆ ಈಗ ಅದೇ ಸಾರನಾ
ಅದೇ ಬೆಂಡೆಕಾಯಿ ಸಾಂಬಾರು ಮಾಡ್ತಿದೀನಿ
ನೀವು್ ಉರದ್ ಬಿಟ್ಟ ಮಾಡ್ತೀರಾ ಅಥವಾ ತುರ್ದ್ ಬಿಟ್ಟ ಮಾಡ್ತೀರಾ
ಬೆಂಡೆ ಕಾಯನಾ
ಹೌದು
ಬೆಂಡೆಕಾಯಿ ತುರ್ದ ಹೆಂಗ್ ಮಾಡ್ ಬರುತ್ತೆ ಮೇಡಮ್ ಹೊಯ್ದ್ ಬಿಟ್ಟು ಉರ್ದೇ ಮಾಡ್ಬೇಕಲ್ವಾ ಹೆಂಗ್ ಕಾಮಿಡಿ ಮಾಡ್ತಿರ್ ೇ
ನೋಡೋಣ ಏನ್ ಅಂತೀರಾ ಅಂತ ಆಕ್ಟಿವ್್ದೀರಾ ಇಲ್ಲ ಅಂತ
ಇಲ್ಲಪ್ಪಾ ನಾನ ಅದ ಅಡ್ಗೆ ಮಾಡಬೇಕ ಚ ನು ಯಾವಾಗ್ಲೂ ಆಕ್ತಿವೆ ಹ್ಮ್ ಅಡಗೆ ಮಾತ್ರ ತುಂಬಾ ಚೆನ್ನಾಗ್ ಮಾಡ್ತೇನೆ
ಹ್ಮ್ ಅದ್ ನೀವ ನಿಮಿ ನೀವ್ ಹೇಳ್ಕೊಬರ್ರ ನಮ್ಮನ್ನೊಂದಿ್ಸಕ ಅರ್ದು ಮಾಡಿ ಹಣ್ಣಾಕ
ಹೇ ಇಲ್ಲ ರೇ ಖಂಡಿತ ಕರೆೀತೀನ ೀ ನೀವು ಇಷ್ಟೆಲ್ಲ ಹೇಳ್ಮೇ ನಿಮ್ ಕರೀೇಬೇಕಕ್ ನು ನಮ್ ಅಡ್ಗೆ ಆಡ್ಕೊಂಡನ್
ಹ
ಹ್ಮ್
ಬೆಳ್ಳಗ್ ಮಾಡ್ತೀರಾ ಹಸರು ಮಾಡ್ತೀರಾ
ಆಾ
ಹಸ್ರಗ್ ಮಾಡ್ತಿರ ಕೆಂಪಗ ಮಾಡ
ಅಲ್ಲ ಕೆಂಪಗ್ ಬೇಕಂದ್ರೆ ಕೆಪಗೆ ಮಾಡ್ೊಡ್ತಿನಿ ಹಸರುಗ್ ಬೇಕಂದ್ರೆ ಹಸರುಗೆ ಮಾಡ್ತಿ ಕೊಡ್ತನ್ ಬಿಿಡಿ ಬೇಜಾರಾಗಗ್ಬೇಡಿ ಹ್ಮ ಹ್ಮ್ ಹ್ಮ್
ಮತ್ತೆ
ಹೇಳಿ
ಹೇಳ್ಬೇಕು ಮೇಡಮ್ ಇಷ್ಟ ಏನ್ ಮಾಡ್ತಿದ್ರಿ ಬೆಳಗ್ಗೆಿಂದ ಇಷ್ಟು ತನಕ
ಇಲ್ದ ರೀ ಹೇಳಿದರ ನಾನು ಊರ್ಗ ಹೋಿದ್ನಲ್ಲ
ಹ್ಮ್
ಹ್ಮ್ ಇವ ಬಂದ
ಹ
ನೋಡ್ರಿ ಇರಾಕ್ ಸಂಸದೆ ಮನೆಯಲ್ಲಿ ೀ ಕೇೇಳ್ರಿ ಇರಾಕ್ ಸಂಸದ ಮನ ಮನೆಯಲ್ಲಿ ಚಿನ್ನದ ಒಳ ಉಡುಪು ಪತ್ತೆ ಅಂತೆ
ಓಹೋ ಇನ್ನೇನು ಮಾಡಸ್ಕೊಂಡಿಲ್ಲ ಬಿಡಿಯವರು.
ಅಲ್ಲ ರೀ ಇದು ಸ್ಲಿಪ್ಪು.
ಗೊತ್ತುರಿ ಒಳ ಉುಡುಪು ಅಂದ್ರೆ ಗೊತ್ತಾಗತ್ತೆ ನಮಗೆ.
ನಿಚ್ವಾಗ್ಲು ಅದ್ ಸತ್ಯ.
ನೋಡ್ದೆ ಬಿಡಿ ಅದನ್ನ ನಾನು ಇನ್ಸ್ಟ್ ನೋಡಿದ್ದೆ ಹ ಹೌದು ನೋಡ್ರಿ ಅಷ್ಟೇ. ಇಷ್ಟೊಂದು ರೇಟ್ ಅಲ್ಲಿ ಇನ್ನ ಎಷ್ಟು ಕೋಟಿ ಆಗಿರ್ಬೇಡ ಅದು.
ಅದೇ ಮತ್ತೆ ನೋಡ್ರಿ ಹಂಗಾರೀ ಹಿಂಗೆಲ್ಲ ಮಾಡ್ಸ್ಕ ಮಾಡ್ಸ್ಕೊಂಡಂಡೆ ಕಣ್ರಿ ಇವತ್ ಬಡವರು ಬಗ್ರು ಬಂಗಾರ. ತಗಂಗ ಮಾಡಿದರೆ. ಮತ್ತೆ ಇನ್ ಏನ್ರಿ ಮೇಡಮ್.
ಹೇಳಿ ಮೇಡಮ್. ಮತ್ತೆ ಎಲ್ಲ ಹೋಗಿದ್ರೇನೋ ಊರಿಗ್ ಹೋಗಿದ್ದೀನಿ ಅಂದ್ರೆ ಊರಿಗ ಹೋಗ್ ಬಂದ್ರಲ್ಲ ಏನೇನು ಉಂ
ಹೋಗಿ ಅದೇ ಹೇಳಿದ್ನಲ್ಲ ಮೇಡಮ್ ನಮ್ಮ ಅಮ್ಮಂಗ ಹುಷಾರಿಲ್ಲ ಕಾಲ್ ಓಡಾಡಕ್ ಬರ್ತಿಲ್ಲ ಕರ್ಕೊಂಡ್ ಬಂದಿದ್ದೀನಿ.
ಹ್ಮ ಚೆನ್ನಾಗ್ ಏನೇನ ಊಟ ಮಾಡ್ಕೊ ಬಂದ್ಬಿಟ್ರೇನಾ ದಾವಣಗೆರೆ.
ಇಲ್ಲರಿ ಅ ಇಲ್ಲರಿ ಅವರು ಸತ್ಯನಾರಾಯಣ ಪೂಜೆ ಮಾಡ್ಸಿದಾರಲ್ಲ. ನ ಮನೇಲಿ ಮಾಡಂಗಿಲ್ಲ ನಿಮಗ್ ಗೊತ್ತದ್ರ ಬಗ್ಗೆ ನಾನೇನ್. ಜಾಸ್ತಿ ಹೇಳೊ ಅವಶ್ಯಕತೆ ಇಲ್ಲ ಹಂಗಾಗಿ. ಏನು ಮಾಡಂಗಿರ್ಲಿಲ್ವಲ್ಲ.
ಹ್ಮ
ಹ್ಮ್
ಹ್ಮ ಹ್ಮ್
ಹಾಗಾಗಿ ಬಂದರಿ ಅಷ್ಟೆ ಇನ್ ಏನಿಲ್ಲ. ಇನ್ನೇನ್ ನಮ್ಮ ಫ್ರೆಂಡ್ ಮನೆಲೆ ಹಬ್ಬಾ.
ಓಹೋ ಹೌದಾ ಕರೀತಾರ ಅವರು.
ಹ್ಮ್ ಇಲ್ಲ ಕರೀತಾಳೆ ಅದ್ರಲ್ಲೇನ್ ಹೇಳ ಮಾತಿಲ್ಲ ಬಟ್ ನಾನ್ ಇರ್ತೀನಿ ಹೆಂಗ ನನ್ಗೆ
ಅದ ನೀವ್ ಇಲ್ಲದ್ರು ಇಲ್ಲದ್ರು ಹೋದ್ರ್ ಆಯ್ತ್. ನಿಮ್ದೇನ್ ಕಾರ್ ಇದೆ ಕಾರ್ ಇದೆ ಅಲ್ವಾ ಅತ್ಕೊಂಡ್ ಹೋದ್ರ್ ಆಯ್ತು ಅಲ್ವಾ.
ಅದ ಅದ ಅದ ಅದೇ.
ಹ್ಮ್ ನೀವ್ ಹೋಗ್ ನೀವ್ ಬೇರೆ ಇನ್ನೊಂದ್ ಮನೆಗ್ ಹೋಗ್ತೀರಾ.
ಹೌದೌದು ಅದುನೆ ಮಧ್ಯಾನ ತಮಾಷೆ ಮಾಡ್ತಿದ್ದೆ ಫ್ರೆಂಡ್ ಬಂದಿದ್ಲು ನಿಮ್ಮ ಹಬ್ಬ ಕುಕ್ಕುವರ್ಷದಿ ನಾನೇ ಮನೆ ಕಾಲ ಮಾಡ್ತಿನೆನೊ ಅಂತ ತಮಾಷೆ ಮಾಡ್ತಿದ್ದೆ.
ಹ್ಮ ಹಾ ಹಾ ಹಾ ಹ್ಮ
ಹ್ಮ ಅದು ಒಂದ್ಸರಿ ಮನ್ಸು ಬಂದ್ಮೇಲೆ ಏನು ಮಾಡಕ್ ಆಗಲ್ಲ.
ಬೇಗ ಒಂದ್ ಮನೆ ಕಟ್ಕೊ ಬಿಡ್ರಿ ಮೇಡಮ್ ಅವ್ರೆ.
ಖಂಡಿತ ರೀ ಖಂಡಿತರಿ ಎಲ್ಲರೂ ಅದನ್ನೇ ಹೇಳ್ತಾರೀ ನನ್ ಏನ್ ಮಾಡೋಣ. ಮಾಡ್ಬೇಕು ಏನಾದ್ರು ಮಾಡಿ ಮಾಡೆ ಮಾಡ್ತೇನಿ ‌.
ನಿಮ್ಮ್ ಹಸ್ಬೆಂಡಗ ಇರ್ಬೇಕಕ್ ಬಿಡ್ರಿ ಅದೆಲ್ಲ ಏನ ಹ್ಮ್. ನೀವು ಹಂಗೆ ಚೆನ್ನ ಮಾತಾಡ್ಸಿದ ತಕ್ಷಣ ಆ ಹಹಾ ಅನ್ಕೊಂಡು. ಎಲ್ಲಾ ಮರ್ತ್ಬಿಟ್ಟು ಚೆನ್ನಾಗಾಗಿ ಆಮಿಕ್ ಮತ್ತ ಏನ
ಏನ್ ಮಾಡನ ಮೇಡಮ್ ಗಂಡ ಹೆಂತ ಸಂಬಂಧ ಅಲ್ವದು.
ಮತ್ತೆ ಹಂಗೆ ಮತ್ತೆ ಅದು ಹಂಗೆ. ಇನೊಂದ್ ಗುಡಸ್ಲಾಕೋಂಡ್ ಇದ್ ಬಿಡಿ.
ಅಷ್ಟೇ ಮಾಡೋದು ನೋಡ ಮಟ ನೋಡು ಊರ್ಗ್ ಹೋಗಿ ಅದ್ನೆ ಮಾಡದು.
ನಾವ ಬರ್ತಿರ್ತೇವಿ ನೋಡಕ್ ನಿಮ್ ಗುಡಸ್ಲುನ ‌.
ಬನ್ನಿ ಹ್ಮ್
ಮತ್ತೆ ಮೇಡಮ್ ಈ.
ಗರ್ಮೆಂಟ್ ಬಸ್ ಹತ್ರ. ನನ್ ಮುದ್ದೆ ಮಾಡ್ಬೇಕ್ರೀ ಮುದ್ದೆ ಮಾಡ್ಬೇಕು ಬೆಂಡೆಕಾಯಿ ಸಾಂಬ್ರ ಎಲ್ಲಾ ಮುದ್ದೆ ಮಾಡ್ಬೇಕು ಹ್ಮ್
ಹೌದಾ
ಹ್ಮ್ ಹ್ಮ್
ಬೆಂಡೆ ಕಾಯಸಾರ ಹ್ಮ್ ಯಾವ್ದಾದ್ರು ಬಿಟ್ರಿ ಮಾಡದೇ ಅಲ್ವಾ
ಹೌದು ಏ ದಿನ ದಿನ ಒಂದ್ಿನದ ಒಂದಿನ ವಾರ ಉಪಾಸ ಇರ್ತೀವೆ ನ
ಹೌದು
ಹ್ಮ್ ಅದೇ ಇಲ್ಲಿ ಈಗ ನೋಡ್ರಿ ಈಗ ರಾತ್ರಿ ಅಡ್ಗೆ ಆಯ್ತು ಬೆಳಿಗ್ಗೆ ಏನ್ ಈ ಮಾಡದಂತ ಯೋಚನೆ ಬಂದ್ರೆ
ಹೌದು ಹುಡುಗರು ಸ್ಕೂಲಿಗೆ ಹೋಗ್ತಾರ ಇವರು ಸ್ಕೂಲ್ಿಗೆ ಹೋಗ್ತಾರಲ್ಲ ಮಾಡ್ಲೇಬೇಕು
ಹೌದು ಹೌದು ಹೌದು ಅದೇ ವ್ಯವಸಾಯನ ಕುರಿತಾ ಇದ್ದೀರಾ ರೆಡಿನ
ಹಾ
ಅಡಗ ಮಳಕ್ಕೆ ಪಡಸಿದ್ರ ರೆಡಿಯಾ ತ ಅಂಗ
ಏ ಪಟಾ ಪಟ್ ಮೇಡಮ್ರ ಹಾಗೇ ಕಾಯಿ ತುರ್ಕೊತೀನಿ ಮುಲಂಗಗೆ ಎಲ್ಲ ತೊಳದೆ ಚೆನ್ನಾಗಿ ತುಂಬಾ ಸ್ಮೆಲ್ ಇರುತ್ತಲ್ವಾ
ಹೌದು
ತುಂಬಾ ಚೆನ್ನಾಗ ಎಲ್ಲ ತೊಳೆದ್ಬಿಟ್ಟು ಕಾಯ್ ತುರ್್ದು ಟೊಮೊಟೊ ಸ್ವಲ್ಪ ಹುಣಚೆ ಹಣ್ಣು ಕೊತ್ತಂಬರಿ
ಹ್ಮ್ ನಿ್ ಮನಸರ್ ಲೈಟ್ ಮಾಡ್ತಾರ ಬಹಳ ಜನ ಅ್ಾರ ಅವೆಲ್ಲ ತುಂಬಾ ಚೆನ್ನಾಗ್ ಮಾಡ್ತೀರಾ ಅಂತ ಕೇಳ್ಪೊತೀನಿ
ಹೌದಾ ಎಲ್ಲ ಸಾರು ಮಾಡ್ತೀವಿ ಮೇಡಮ್್ರ ಅದು ಇದು ಅಂತಲ್ಲ ಚೆನ್ನಾಗ್ ಅಡುಗೆ ಮಾಡೋದೆೇ ನನ್ನಿದು ಹ ಕೆಲ್ಸ ಮೇಡಮ ಈಗ ನಮ್ ನಿಮ್ ಜೊತೆ ಮಾತಾಡ್ಬೇಕ ನಿಗೆ ಎಲ್ಲ ಮಾಡ್ಬಾರ
ಆಯ್ತಾಯಯ್ು ಇನ್ನೊಂದ್ಲ ಇನ್ನಂದ್ಲ ಮಾತ
ಈಗ ಮಾಡಿ ಇನ್ ಈಗ ಅದೇನ್ ಕಾಲ್ ಮಾಡ
ಆಯ್ತಾಯಯ್ತು ಇಡೀನಾ ಆಯ್ತ ಆಯ್ತು ಮಾಡ್ತೀನಿ
ಓಕೆ ಓಕೆ
ಯಾವ ಮೇಡಮ್ ಕ